ಯಾರು
ಯಾರುಪ್ಪ ನೀ ಹೆಂಗಪ್ಪಾನ
ಹ ಅದೇ ನಾನು ನಿಂಗಪ್ಪ ದಂಡಂಬಳ ನಿಮ್ದಾವರು
ನಮ್ಮದ ಈ ಕಡೆ ಪ ಇದು ಯಾವ್ದ ಕಳೋರ್ ಕಡೆಗ ನಂಬದ ಮಾರ್ಕಲ್ ಮಾರ್ಕಲ್ ಮಾರ್ಕಲ್ ನಂಬದ
ಹೌದೌದು
ಅಾ ಇಲ್ಲಿ ಕುರಿಗಳೊಳ ಅಂತಲ್ಲಪಾ ನಿಂಬಲ್ಲಿ
ಹ ಅವರು ಒಂದ್ ಐನೂರು ಅವ್ರು
ಅದೇ ನಂ ಕುರಿಗಳಳ್ ಬಾಗಿತ್ತುು ಇಲ್ಲಿ ಕೇಳ್ದ ಎಲ್ಲಾ ಕಡೆಗೆ ಎಲ್ಲಾ ಆಯ್ತು ನಿಂಗ ಅಪ್ಪನ್ ಬಲ್ಿ ಅವ್ ನೋಡ ದ ಬ ನಂಬರ್ ಕೊಡ್ತೀನಿ ಮಾತಾಡ ಅಚ್ಚಿ ಅಂತ ಅಂದ್ರ ಅದಕ್ಕೆ ಹಚ್ಚಿದಪ್ಪಾ ನಿಂಗ ಕುರಿಗಳು ಆಗಲ್ಲಪ್ಪ ನಿಂಬಲ್ಲಿ
ಹಾ ಎಷ್ಟು ಬೇಕ ಇದು
ನಂಗ ಒಂದ ಏನು ಒಂದ್ ಐವತ್ತ ಅರವತ್ ಕುರಿ ಬೇಕ ಇದು
ಐವತ್ ತರತ ಏನಲ್ಲ ಎಂತ ಬೇಕ್ರೀ ಗೊಬ್ಬ್ದ ಬೇಕ ಏನು ಲವರ್ ಕುರಿಬೇಕೇಕಾಏ ಯಾವಬೇಕ
ಯಾವಪ್ಪಾ ನೋಡು ನಿಮ್ ಬರ ಯಾವ ಅವ್ಯ ಕೊಡಬಂದು ಅವ ಒಂದ ಅ ಒಂದು ಹತ್ತು ಕೊಡ್ತಾನ
ಆಯ್ತಾಯ್ತ ಅಷ್ಟೇ ಮಾಡ್ರಿ ನೀವ ಒಂದ್ಸಲ ಬಂದ್ ನೋಡ್ಬೇಕ್ರಿ ಮರಿ ಇತೀರಿ ಎಲ್ಲ ಚಲ ಚಂದಾವ ಹೆಂಗ ಹಂಗ ಬಂದ್ ನೋಡ್ರಿ ಇಲ್ಲಿ ಮಾತಾಡಕ್ ಬರ್ತ್ರಿ ಪೋನ್ಯಾಗಾದ್ರ ಆಗಲ್ರಿ
ಅದೇ ಅದೇ ಒಂದ್ಸಲ ಕೇಳ ಮಂತೆ ನನ್ ತಮ್ಮ ಬರ್ತನ
ಹ್ಮ್
ನಾನ್ ತಮ್ಮನ್ ಕಳಿಸಸ್ತೀನಿ ಒಂದ್ಸಲ ಅದಕ್ಕೆ ಆವ ಇಲ್ಲ ಅಂತ ಕೇಳಿದ್ರ ನಡೀತದ
ಹ್ಮ್ ಹ್ಮ್
ಕೇಳಂತ ಅಂತ ಹೇಳಿದ್ರು ನಮ ತಮ್ಮನ ಆ ಕಡೆ ಕಡ ಕೆೇಳಕತ್ತಿದ ಎಲ್ಲಿ ಎಲ್ಲಾ ಅಂತ
ಹ ಆ ಕುರುಜು ನೀ ಹೆಂಗಂತ ಅಂತವ ನೀನು ಯಾವಂತಗತ ಒಬ
ಅದೇ ಬೇಕಿದ್ದು ಅದಕ್ಕೆ ಹೆಂಗಪ್ಪ ಹೆಂಗ ಮಾತ್ ತಡ್ತೆ ಕುರಿವು ಹೆಂಗ ಒಂದಕ್ ಹಂಗ ಅಂತಂದ
ಹ್ಮ ಇಲ್ಲಾರೀ ನೀ ಕುರಿ ಯಾವ ಸೆಲೆಕ್ಟ್ ಮಾಡ್ತಾರ ಆದದ್ರಂಗ್ ಬೋತಾರ್ರೀ ಇಲ್ಲಿ
ಹಾ
ಹ್ಮ್ ಸಣ್ಣ ದೊಡ್ಡು ಗೊಬ್ಬ್ದ ಅಂತ ರೇಟ ಮೇಲೆ ಇರ್ತವ್ರೀ
ಅಲ್ಲ ಮತ್ತೆ ನಿನ್ ಎಲ್ಲರಿಗು ಒಂದೇ ತರ ಆತಿದ ಅಂತ ಮತ್ತತ್ ನಮ್ಗ ಹೆಂಗ ನೋಡಿ ಆ
ಇಲ್ಲ ಇಲ್ಲ ನೀವು ಬಂದ್ ಮಾತಾಡಂತ ಹಂಗೇನೆಲ್ಲ ನೀವ ಅಷ್ಟ ದೂರಂದು ಪನಚ್ ರ ಒಂದು ಒಂದ್ಸಲ ಅದ್ಕ ಮಾತಾಡ್ರೈತ ಅದ್ಕೇನಲ್ ಬಂದ್ ಬಂದ್ ಮಾತಾಡಮ್ರಲ್ಲ
ಅದೇ ಅದೇ ಬರ್ತೀನಿ ನನ್ ಕೇಳಿದೆ ಇಲ್ಲಿ ಎಲ್ಲಾ ಕಡೆ ಕೇಳಿದೆ ಇಲ್ಲ ಮತ್ತೆ ಒಂದ ಎರಡ್ ಕಡೆ ಕೇಳ್ದ ಇಲ್ಲ ಅಂತ ಅಂದ್ರ ಹ್ಮ್ ಅದ್ರ ಸಲಾಗ ಎಲ್ಲಿ ಅದೇ ದೇವದ್ರ ಕೇಳಿದ್ವಿ ಸೀಲಪ್ಪಾ ಅಂತಂದ್ರ ಒಂದ ಒಂದು ಕುರಿಗಿ ಅವ ಎಷ್ಟು ಇಪ್ಪತ್ ಸಾವಿರ ಮ್ಯಾಗಿ ಹೇಳಿದ ಯಾವಲ ಸಳ ಎಲ್ಲಿ ಪ್ಪಸ ಆಗಲ್ಲ ಅಂತಂದು ಒಂದ್ ಕುರಿಗ ಇಪ್ಪತ್ತು ಸಾವಿರ ಹಂಗಗೆ ಹೇಳಿದ್ರೆ ಅಂದ ಎಲ್ಗೋ ಮೇಡಮ್
ಸಂಚಾಗ ಹೋಗಿದ್ರ ನಿಿಂದ ಎಲ್ಲ ನಿಂತತಾ ಹಾಕಪ್ಪ
ಅಂತಾಗ ಹೋಗಿದ್ವಿ ಒಂದ ಎರಡು ಕುರಿ ತರಾಮ ಅಂತ ಅನ್ಕೊಂಡಿದ್ದೆ ಫಸ್ಟಿಗೆ
ಸಂಂತೆಗ್ ಹೋದ್ರ ಏನ್ೀ ಕ ಕುಂಟ ಬಿದ್ದು ಅವು ಏನೇನ್ ಆಗ್ಯ್ ತರ್ತಾರೀ
ಹ್ಮ
ತರ್ಬೋದು ಒಬ್ಬಬ್ ಒಬ್ಬ ಹತ್ತುಕ್ಕ ಒಬ್ಬರು ಎಲ್ಲಯಾನ ಚಲಕ್ಕರಿ ಮಾರ
ಅವರು ಅಂತ ಪರಿ ಹೇಳಿದ್ರು ನನಗೆ ಎಲ್ಲಿಮಲೆ ಆಯ್ತು ಪರ್ಶನ ಆಯ್ತು
ಎ ಈಗರಾವ ಅಷ್ಟ ಅವಾವ್ರಿ ಇಪ್ಪತ್ ಮ ಅವ್ರಿ ಈಗರವ ನೀವ್ ಬರ್ರಿ ಬಂದ್ ಮಾತಾಡಂಬ್ರಿಲ್ಲ ಎಲ್ಲ
ಹ್ಮ ಅಲ್ಲರಿ ಏನು ಹಂಗ ಹಿಂಗ ಕಡಿ ಮಾಡಿಕೊಟ್ಟ
ಹಏ ಇಲ್ಲ ಯ ಕಡಿಮ ಮಾಡಮ್ಮ ಗಡಿ ಮಾಡ ನೀವು ಬಾರ್ರಿ ಬಂದ್ ಮಾತಾಡ್ ಕುರಿ ನೋಡ್ರಿ ನೀವು ಫಸ್ಟ್
ಅದೇ ಅದೇ ಕುರಿ ನೋಡ್ಬೇಕು ಕುರಿ ನೋಡಿದ್ರ ಗೊತ್ತಾದ್ದ ಯಾವವು ಏನ್ ಅಂತಂದ ಅದೇ ನೀವುನು ಏನು ನೀವು ಅದೇ ಏನ್ ಕುರಿನೇ ಮಾಡ್ಕೊಂಡಾರ ತಗೊಂಡ್ರಿ ನೀವ್
ನಾವ ಅದೇನ್ ನೋಡ್ರದ ಒಂದು ಕುರಿ ಐನೂರ್ ಕುರಿ ಅವ್ರ
ಹ್ಮ್ ಹ್ಮ್ ಏನ್ ಐನೂರ ಅವ ಇಲ್ಲ ಇನ್ನೋ ಜಾಸ್ತಿ ಇದ ಮಾರನು ಇನ್ನೋ ನೀವು
ಶನಿವಾರ ನಮ್ಗೆ ಏನ ಖರ್ಚಿಗೆ ಇರ್ಲಕ್ಕ ಅಂದ್ರ
ಹ್ಮ್ ಹ್ಮ್ ಹಗೆ ಮಾರ್ಕಂತಾರ
ಹ್ಮ್ ನಮ್ ತಮ್ಮನಾವ ಇಬ್ರೇ ರ ಕಾಯದು ಐನೂರ್ ಕುರಿ
ಹ್ಮ್ ಹ್ಮ್
ಮತ್ತೆ
ಅದ್ರಾಗ ಆದ್ರೆ ಲಾಭ ಇವಾಗ
ಹ್ಮ ಮತ್ ಕಾಯ್ಬೇಕಕ್ರಿ ಬಿಸಲಂಗ ಲಾಭ ಕೊಡ್ತ ಮತ್ ಲಕ್ಷ್ಮಿ ಇದಂಗ
ಅವನು ಲಕ್ಷ್ಮೀದಂಗ ನಾವ್ ಹೆಂಗ್ ನೋಡ್ಕೊಂತೀವಿ ಅವನು ಹಂಗಗೆ ಬರ್ತವಲ್
ಅವ್ ನ ಹಂಗೆ ಕೊಡ್ತ ಬಿಡ್ರಿ ನೀವು ಬಂದ್ ಮಾತಾಡತಾರ ಒಂದ್ಸಲ ನಿಮ್ ತಮ್ಮ ಯಾರಂದ್ರ ಅವ್ರು ಕರ್ಕೊ ಬರ್ರಿ ಹತ್ತು ಗಲ್ಲ ಆ ಯತ್ತು
ಹ್ಮ ಆತಾನೇ ಬರ್ತನ್ ಅವೆಲ್ಲಾ ಇವು ಕೊರಿಗಿರ ಮ
ಹ್ಮ್ ಹ್ಮ್ ಹ್ಮ್ ಹಾ ಅಷ್ಟೇ ಮಾಡ್ರಿ ನೀವ್ ಹೆಂಗ ತಗತ್ ಅವ್ ತಗ ಕುರ್ಬೇಕ್ರೀ
ಅದೇ ಸ್ವಲ್ಪ ಅದದ್ದ ರೇಟ್ ಗಿಟ್ ನೋಡಿಕ್ರಿ ಮತ್ತೆ ನಮ್ಮವ್ರನು ಇಲ್ಲಿ ಯಾರ ಆಯ್ ಯಾರಪ್ಪಾ ಮದ್ರ ಕಾಲತನು ಅಲ್ಲೇ ತೊಂದ್ರ ಅಂತಲ್ಲತ
ಹ ಹದ ತಂದನ್ ಭೀಮಣ ಅಂತ ತಂದ್ರ ಒಂದ್ ಮೂವತ್ ತಗೊಂಡ ಆ
ಅದೇ ಹೇಳಿದ ಆತನ್ ಬಲೆ ಫೋನ್ ಹಚ್ಚಿದ ಆತಿಗೆ ತಂದೆ ನಾನು ಅಲ್ಲಿ ಇಂದನ್ ನೋಡು ರೇಟ್ ಹಾಕ ಕೊಡ್ತ ನೋಡಿ ಹಾಕ ಕೊಡ್ತಾನ
ಹ್ಮ್
ಹ್ಮ್ ನೋಡ ಹೋಗಿ ತಗೋ ಚಲಾವ್ ಎಲ್ಲ ಅಂತ ಫೋನ್ ಹೇಳಿದ್ದ ನಂಗ
ಹ್ಮ್ ಹೌತ್ರ ತಳ ಬಾಳತ ಅಂದ್ರ ಆ ಕಡೆ ಅದು ಇ ಸುತ್ತ ಅ ಕಡೆ ನಾ ಸಂಜೆಗಳಿ ಮರಳಿ ಇಲ್ಲೇ ಬರ್ತಾರ ಬೇಕಿದ್ರ
ಅದೆ ಹಿಂಗ ಇರ್ತಾರಲ್ಲಾ ಅದ್ರ ಸಲ ಬರ್ತ ಅಪ್ರಾ ಅವ್ರನು ಆತ ಹೇಳಿದ ಆತ ಭೇಮಣ ಹ್ಮ್ ಅದ್ರಸ ತಗೊಂಡಿನಿ ಅಲ್ಲಿ ನಂಬರ್ ಕೊಡ್ತೀನಿ ಫೋನ್ ಮಾಡಿ ಮಾತಾಡು
ಹ ಆಯ್ತಾಯಯ್ತು ಅಷ್ಟಮರ್
ಹ್ಮ್ ಹ್ಮ್ ಏನ್ ಯಾವಾಗ ಬರದ್ರೆ ಅದೇ ಯಾವಾಗ ಬರಾಮ ಅಂತ ಅಂದ ನೀವ ಯಾವಾಗ ಇರ್ತರಿ ಯಾವಿಲ್ಲ ಅಲ್ಲಿ
ಸ್ವಲ್ಪ ಸಂಜೆ ಆರು ಐದ ದವರೆಗ ಹಂಗಗೆ ಬರ್ರ ಯಾಕಂದ್ರೆ ಮೇಸಕ್ ಹೋಗಿರ್ ಅ ಬರೋದ ಕಲ್ರಿ ಬರಕ್ಕ
ಹ್ಮ್ ಹ್ಮ್ ಅದೇ ಅದೇ ಹ್ಮ್
ಈಗ ಎಷ್ಟ ಆಯ್ತ ಟೈಮ್ ಈ ಟೈಮಿಗೆ ಬಂದೀನಿ ಅಂದ್ರೆ ನೀಮ್ ಸಾರ್ಟಕ್ ಆತ್ರಿ ಹ್ಮ್ ಟೈಮಿ ಬಂದಿ ಅಂದ್ರೆ ಕುರಿ ಅಟ್ಟೆಗ ಇರ್ತವ್ರೀ ದಡಳಕ್ನ್ ಇರ್ತಾವ ಎಂತ ಕುರಿಂತ ತಂತ ನೋಡಿ ತಬೋದ್ರ
ಅದೇ ಎಲ್ಲಿ ಇವತ್ತು ಇವತ್ತು ನೋಡ್ಬೇಕಕ್ ಇವತ್ತು ಆಗಲ್ಲ ಹೊರಗಿದ್ವಿ ನಾಳೆಗೆ ನಾಳೆ ಎಗ್ ಬರದಾ
ನಾಳೆ ಯಾವ ಬರ್ರಿ ನಾಳೆ ಸಂಜೆಕ್ಕೆ ಇಲ್ಲಂದ ನಾಳೆ ಮುಂಜೆ ಹತ್ತು ಗಂಟೆ ಅಟ್ಟಿಗೆ ಬರ್ರಿ
ನೋಡಲ್ ನಾಳೆ ಯಾಕಂದ್ರ ಬರ್ತ್ ನಾನು ಮತ್ತೆ ನೀವವು ಬಂದಾಗ ನೀವ್ ಇರ್ಬೇಕಲ್ಲ ಅಲ್ಲಿ ಸುನೆ ಮತ್ತೆ ನಿಮ ಆಗ್ಬಾರ್ದು ಪ್ರಾಬ್ಲಮ್ ಆಗ್
ಹ್ಮ್ ನಾವ್ ಎಲ್ಲಿಗಲ್ ಹತ್ತು ಗಂಟೆ ತನಕ ಕುರಿ ಅಟ್ಟೆಗರ್ತಾವ
ಹತ್ ಹತ್ತು ಗಂಟ ಆಯ್ತ ಬಿಡ್ತವ್ರ ನೀವ ಹೇಳ್ರಿ ನೀವು ಸ್ವಲ್ ಬರದ ಲೇಟ್ದ ಅಂದ್ರರುನು ಒಂದ್ ತಾಸು ಅಟ್ಟಗ ಇರ್ತವ್ರ
ನಾಳೆ ನಾ ಬರ ಬರ್ತನಿರೀ ಬಂದ್ರೆ ಫೋನ್ ಹಚ್ಚಿನಿ ಇಲ್ಲಾಂದ್ರ ನಾ ಬಂದ್ರೆ ಫೋನ್ ಹಚ್ಚಿನಿ ಇಲ್ಲ ನಮ್ಮ ತಮ್ಮ ಬಂದ ಅಂದ್ರ
ಒ ಇಲ್ಲ ಹಿಂಗ ಹಿಂಗ ರೋಡಿಗೆ ಸೀದ ರೋಡಿಗೆ ಬಂದು ಒಂದು ಸಂಧೆ ಆದ್ರ ಸಂಧ್ಯಾಗ ಬಂದು ಹಿಂಗ ದಾರ ಆದ್ರೆ ದಾರಿ ಬಂದು ಅಲ್ಯ ಅವ್ರಕುರೆೇಟ್ ನೋಡಿವೇ ಅನ್ರಿ ನೀವ್ ಇಲ್ಲ
ನೋಡನ್ರೀ ಆದ್ರ ಎಲ್ಲಿ ಏನಂತ ಗೊತ್ತಿಲ್ಲ ಯಾವಾಗ ಅವಾಗ್ ಬಂದದ್ ನಾನು
ಹ ಆಯ್ತಾಯ ನೀವು ಅಲ್ಲಿ ಬಂದ್ ಪೋನ್ ಹಚ್ಚೇರಿ ನಾ ಬರ್ತನ್ರೀ ಬಂದ್ ಅಟ್ಟಿಗೆ ಸೀದ ಕರ್
ಅಲ್ಲೇ ದಾರಿಗ್ ಬರ್ತ್ತನ್ರರಿ ರೋಡ್ಗೆ ಅದು ಕಟ್ಟಿ ಅದಲ್ಲ ಅಲ್ಲಿ
ಹ್ಮ್ ಅಲ್ಲಿ ಬೇಡ್ರ ಅಲ್ಲಿ ಬಂದು ಪೋನ್ ಹಚ್ಚು ಸಾಕು
ಅಲ್ಲಿ ಕಟ್ಟಿ ಅದಲ್ಲ ಕಟ್ಟಿ ಬರ್ತವಿ ಕಟ್ಟಿ ಬರೋಣ ಫೋನ್ ಹಾಚ್ಚ್ ನೀವು ಗೊತ್ತಾತಲ್ಲ ಬರ್ತೀರಲ್ ನೀವು
ಹ್ಮ್ ಅಷ್ಟೇ ಮಾಡ್ ಅಷ್ಟೇ ಮಾಡ್ ನೀವ್ ಮೊದಲು ಐವತ್ತು ಕುರಿ ಬೇಕು ಅಂದಲ್ರಿ
ಹ್ಮ್ ಹ್ಮ್
ಐವತ್ ಕುರಿ ಅಂದ್ರೆ ಆದರು ಒಂದು ಎಪ್ಪತ್ತ ಎಂಬತ್ ಲಕ್ಷ
ಹ್ಮ್ ನೋಡಬ್ರಿ ಎಷ್ಟು ಆಗ್ತಾ ಎಷ್ಟು ಅಂತ
ಒಂದ್ ಎರಡು ಲಕ್ಷ ಆಗುದ್ರ ಆದದ್ರ ಆ ಅದ್ರರ್ಗು ಒಂದ್ ಕುರಿಗೆ ಹದ್ನೈದರ ಮ್ಯಾಗ ಅವ್ರೀ ಹೌದರಿ ಕೊಬ್ಬು ಇರ್ತಾವರಿ ಕೊಬ್ಬು ಇರಲಾರದವು ಇರ್ತವೇರಿ ಲವರ್ ಮರಿಇರ್ತವೆ ಟಗರು ಇರ್ತಾವರಿ ಟಗರು ಅವಾವ್ ನೋಡ್ರಿ ಬೀದರ್ ಟಗರ್ ಒಂದು ಮೂವತ್ತೈದ್ ಆದ್ರ ಒಂದೊ ಒಂದಕ್ಕ
ನೋಡಂದರೀ ಬರ್ತವಲ್ಲ ಬಂದ್ಮೇಲೆ ಗೊತ್ತ್ದ ಯಾವ್ದ ಅಂತ ಅಂದ
ಇಷ್ಟ ಮಾಡಿ ಬಂದ್ ಇಲ್ಲಿ
ಹ್ಮ್ ಹ್ಮ್ ಆಯ್ತು ಬೇಕು ನನಗನು ಎಲ್ಲಾ ತಕೋಬಾರ ಹೋಗ್ತಿವಲ್ಲ ಹ್ಮ್ ತಕೊಬಂದ್ರ ಪಾಡ್ಆದ್ಯ
ಆಯ್ತ ಅಷ್ಟ ಮಾಡ್ರಿ ನೀವು ಬಂದ್ ನೋಡ್ರಿ ನಂಬಲ್ ಐನೂರ್ ಕುರೀ ಅವ್ರಿ ಸುತ್ತಾ ಹಳ್ಳಿನು ನಂಬಲ್ಲೆ ತಕೊಂಡು ಹೋಗ್ತಾರೆ. ಹತ್ತು ಹದ್ನೈದು ಮೂವತ್ತು ನಲ್ವತ್ತು ಕುರಿ ನೀವು ಐವತ್ತು ಐತ್ರಿ ಐವತ್ತು ಅರವತ್ತೈದರ ಅಲ್ರಿ ಕಮ್ಮಿ ಮಾಡಮ್ರಿರೀ ಒಂದು ಕುರಿ ಸಾವಿರ ಎರಡು ಸಾವಿರ ಪೆ ಮಾಡು
ಆದ್ರೆ ನೀವ ರೇಟ್ ಹಾಕಿ ಕೊಡ್ತಾರಾ ನೋಡ್ಕೊಂಡ್ ಕೊಡ್ತಾರ ಅಂತ ಅಂದೋದಕ್ಕೆ ನಾನ್ ನಿಮಗ ಹಚ್ಚಿ ಇ ಇಲ್ಲಾಂದ್ರೆ ನಾನು ಎಲ್ಲಿ ಬೇರೆ ಕಡೆ ನೋಡ್ತ ಬೇರೆ ಕಡೆಗೆ ನೋಡಕ್ತಿದ್ದೆ ನಾನು
ನೀವ್ ಕುರಿ ನೋಡಿ ಮಾತಾಡ್ರಿ
ಹ್ಮ ಅದೇ ಗೊತ್ತಾಯ್ತ ನಾನ್ ಅವತ್ ತಂದಾನಲ್ಲ
ರೊಕ್ಕನ್ ಬರ್ತಾವ ಕುರಿ ನೋಡಿ ಮಾತಾಡು ಒಂದ್ಸಲ ಕೊಟ್ಟರು ಚಲೋ ಅದಪ್ಪ ಕುರಿ ಅನ್ಬಕ್ ನೀವು
ಹ್ಮ್ ಅದೇ ರೀ ಹಂಗಿ ಇದ್ದಮೇಲೆ ಮತ್ತೆ ಯಾರನ್ ಬರ್ತಾರ ಸುತ್ತಾರು
ಹ್ಮ್
ಹೇಳಿಲ್ಲ ಜಾತ್ರೆ ಹೋಗಿ ತಂದು ಅದ ನಾವ್ ಮೊದಲು ಒಂದ್ ಎರಡು ಕುರಿ ತಗೊಂಬಂದ ನಮ ತಮ್ಮ ಅವು ನೋಡಿದ್ರೆ ಒಂದು ತರ ಏನೇನ ಕಾಲ್ ಬೇನಾಗಿದ್ವು ಕಾಲ್ ಮುರಿದು ಹೆಂಗ ಹೆಂಗ ಆಗ್ಯಾವ ಸ್ವಲ್ಪ ಅಪ್ಪ ಆರಾಮ ಇಲ್ಲಾರ್ದು ತಂದಾನ
ಅದ್ರ ಸಂತೆ ಸಂತ್ಯಾಗ ಜಾತ್ರೆಗ್ಯ ತರಬಾರುದು ತಂದ್ರನ್ರೀ ನೋಡ್ಬೇಕ್ರೀ ಬಾಯಾಕ್ ಬಾಯ ಕೈ ಹಾಕಿ ಕಿವಿ ಮುಟ್ಟಿ ಎಲ್ಲಾ ಮುಟ್ಟಿ ಕಾಲು ನಡದಾಡ್ಸಿ
ಹಾಯ್
ಅವಡ್ರೆಲ್ಲ ಕೇಳ್ಬೇಕ್ರೀ
ಸುಮ್ನೆ ತಂದಾನ ಎಲ್ಲಾ ಹಾಳ್ ಮಾಡಕೆಂಡ್ ಇಟ್ಕೊಂಡನವ
ಹ್ಮ್ ಹ್ಮ್ ಹೆಂಗ ಅಡ್ಡಿಲ್ರೀ ಬ ನಿಮ್ ಮುಂದಿನರ್ ಅದವು ನಾವ ಎಲಿಗೂಡುವಲ್ಲ ನೀವುಂತ ಎಂತವ್ ಬೇಕ್ ಹಂತವ್ ಆರ್ಶ್ಯಗೋರ್ ಕುರಿ
ಆದ್ರಗೇನ್ ರಿ ಆಯ್ತ ನೀವ್ ಹೆಂಗ ಕೊಡ್ತರಿ ನಿಮ್ ಗೊತ್ತೇ ಅದಲ್ಲ ಹೆಂಗ ಅದಿದು ಕೊಟ್ಟದ್ ಎಲ್ಲಾರಗೆ
ಏ ಹೌದೌದ್ರೀ ಇದು ಸುತ್ತಾಳ್ಳ್ಯಾನರ ಇಲ್ಲೇ ತಗೊಂಡ್ ಹೋಗ್ತಾರಿ ಬಂದ
ಹ್ಮ್ ಅದ್ರ ಸಲಾಗ ನೀವು ಕೊಟ್ರ ಪಾಡಾತ್ ನಮ್ಗನು ನಾವ್ ಬರ್ತೀವಿ ನಾ ನಾಳಿಗೆ ಹೂಂ ಬರ್ತ್ ನಾನು ಸಂಜಿಕ್ಕೆ ನೋಡಣ ನಂದುನು ಏನು ಕೆಲ್ಸಿಲ್ಲ ನಾಳಿ
ಹ್ಮ್ ಬರ್ರಿ ಬರ್ರಿ ನೀವು ಬರ್ರಿ ಮಾತಾಡಂ ಬರ್ರೀ ಎಲ್ಲ
ಬರ್ತನ್ರೀ ಬಂದ್ರೆ ನಾ ಬರ್ತನಿ ಇಲ್ಲ ಅಂದ್ರ ನನ್ ತಮ್ಮ ಬರ್ತ್ ತನಾ ಬಂದ್ರ ನನ್ ತಮ್ಮ ಬಂದ್ನಂದ್ರ ಹಾಳತ ಯಾರು ಬಂದ್ರೂನು ಒಳ್ಳೇದಾತಾವ್ರೀ ನಾಳಿಗ ಬರ್ತನಿ
ಹ್ಮ್ ಬರ್ರಿ ಬರ್ರಿ ಹ
ಅದರೀ ರೊಕ್ಕದು ಏನೋ ಒಮ್ಮಲಿಗೆ ಕೊಡದ ಏನು ಅಂತಂದು
ಹ್ಮ್ ಹ್ಮ್
ಆ
ಆಯ್ತಾಯ್ತ ತಗರೀ ನೀವ್ ಸಂಜೀಕೆ ಬರ್ರಿ ನಿಮ್ ತಮ್ಮನ್ ಕರ್ಕೆಂಡು ನಾವ್ ಏನಾರ ಮಾತಡಂಬ್ರಿ ನೀವ್ ಕುರಿ ಅಂತದೇ ಆರ್ಸಿ ಹೋಗ್ ಬುಡಮ್ರೀ ರೊಕ್ಕ ತಗೊಂಡು ಓಸು ವೈದ್ ಬಿಡ್ರಿ
ಅದೇ ರೀ ಅದೇ ರೊಕ್ಕದ ಏನೋ ಒಮ್ಮಾಲಿಗೆ ಕೊಡದ ಇಲ್ಲ ಇವಾಗ ಸ್ವಲ್ಪ ಅರದಾ ಕೊಡ್ತ್ನಿ ಆಮೆ ಲೇ ಒಂದು ಒಂದ್ ಎರಡು ಮೂರ್ ದಿನ ಬುಟ್ಟು ಕೊಟ್
ಏ ಆಯ್ತಾಯ್ತು ನೀವ್ ಹೆಂಗಂತೀರೀ ಹಂಗ್ರೀ ನೀವೇನು ಬೇರೆಊರವ್ರ ಹಂಗೆ ಒಂದೆ ಊರವ್ರ ಇದ್ದಂಗ ಅದು ಕೊಳ್ಳೂರು, ಟೊನ್ನೂರು ಗೌಡೂರು ಇದೆ ಹೊಳಿ ದಾಟೀದ್ರ ಬರದ್ರೀ ಊರು
ಅದೇ ಅದೇ ಅದಕ್ಕೆ ಏನಿಲ್ರಿ ಇವಾ ಗ ಅರ್ಧ ಕೊಡ್ತೇನ್ರೀ ಇವಾಗ ಒಂದ್ ಎಷ್ಟಾವ್ರಿ ಒಂದ್ ನಾಕ ಅವಾ
ಹ್ಮ
ನಾಲ್ಕ, ಅಲ್ಲ ಮತ್ತೆ ನೀವು
ಮಾ ಮಾತ್ ಇಲ್ರಿ ಇಲ್ಲಿ ಕುರಿ ಕುರಿ ಮಾತಾಡೋರ ಎಷ್ಟ್ ಷ್ಟಾದ್ಧ ಅಷ್ಟು ಕೊಡುಮಂತರಿ ಎಷ್ಟ ಐದಾಯ್ತ ಅಂದ್ರ ಎರಡೂವರಿಗೆ ಕೊಡ್ರಿ ಇಲ್ಲ ಮೂರ್ ಕೊಡ್ರಿ ಆಮೇಲೆ ಎರಡ್ ಕೊಡಬ
ಇಲ್ಲಾರೀ ನಂಬಲ್ಲಿ ಇವಾಗ ಅವ್ರಿ ಇಳಸಾವ ಮೂರ್ ನಾಕ ಅವ ನಂಬಲ್ಲಿ ಅಷ್ಟ್ರದಾಗ ಆಯ್ತ ಅಂದ್ರ ಅಷ್ಟು ಕೊಡ್ತ್ನಿ ಇಲ್ಲ ಮತ್ತೆ ಇನ್ನು ಸ್ವಲ್ಪ ಜಾಸ್ತಿ ಐದು ಆರು ಆಯ್ತ ಅಂದ್ರ
ಹ್ಮ್ ಇಲ್ಲಿ ಕುರಿ ನಾವ ಎಲ್ಲ ಆಕೊಡ್ತವಿ ತೋರೀ ನಿಮ್ಗೆ ಎಷ್ಟಯ್ತ್ ಅಷ್ಟ ಆಯ ಕೊಡ್ತವ್
ಆಯ್ತಾಯ್ತೋರೀ ನಾಳಿಗೆ ನಾಳಿಗ್ ಬರ್ತ್ನಲ್ರೀ ಬಂದಾಗ ಹೇಳ್ತ್ನಂತ ನಿಮ್ಗ ಫೋನ್ ಮಾಡ್ತನಿ ತೋರೀ ಬರ್ಬೇಕಾದ್ರ
ಹಾ ಓಕೆ ಓಕೆ ಆಯ್ತು ನೀವ್ ಬರ್ರಿ, ಬಂದ್ ಮಾತಾಡೋಣ ಸರಿ
ಸರಿ